ಹಾ ಆರಾಮಾ
ಆರಾಮ್ ನೋಡ್ರಿ ನೀವ್ ಆರಾಮ ಏನ್ರರಿ
ಹಾ ನಾನ್ ಆರಾಮೇ ನೋಡನಿ ಹೆಂಗಿದೀರಿ
ನಾು ಆರಾಮ್ದೇ ನೋಡ್ರಿ
ಹೌದ್ರೀ ಹಾ ಊಟ ಆಗಿದ ಮಧ್ಯಾಹ್ನ ಊಟ ಆಗಿದ ನಿಮದ್ರೀ
ಹ್ಮ ನಮ್ದುನು ಊಟ ಆಗಿದ್ರಿ ಮತ್ತೆ
ಏನ್ ಮಾಡಿ ಬಂದ ಊಟ
ಊಟ ರೀ ನಮ್ಮ್ ಮನ್ಯಾಗ ಚಿಕನ್ ಮಾಡಿದ್ದಾರೀ
ಯಾರು
ಚಿಕನ್ ರೈಸ್ ಉೊಂಡು ಬಂದವಿರು
ಹೌದಾೇನ್್ರೀ
ಹ್ಮ್ ನೀವು ಊಟ ಏನ್ ಮಾಡಿ ಬಂದೀರಿ
ನಾವು ಪಲಾವ್ ಮಾಡಿದೀವಿ ನೋಡ್ರಿ ಪಲಾವ್ ಬೆಳಗ್ಗೆ ಬೆಳಿಗ್ಗೆ ಚಪಾತಿ ಹ್ಮ್ ಸೋಯಾಬೀನ್ ಪಲ್ಯ ಉಂಡು ಬಂದೇನ್ರರಿ ಹಾ ಪರಾಟೆ ಬೀ ಮತ್ತ ಚಿಕನ್ ಪಲಾವ್ ತೊಗೊ ನ್ ಮಾಡಡ್ರೆಸ್ಗೆ
ಹಾ ಹ ಹೌದೇ
ಹಾಂ ರೀ
ಏನ್ ಮಾಡತ್ತ
ನಿಮ್ದು ಏನ ನೀ ಹ ಕುಂತ ನೋಡ್ರಿ ಸಿುಮ್ ಕುಂತವಿ ನೋಡ್ರಿ ನೀವ್ರಿ
ನಾವವು ಸುಮ್ ಕುಂತೀವ್ರೀ ನಮ್ ಶಾಪ್ನಾಗ
ಹೌದ್ರಿ ನಿಮ್ದ ಶಾಪ್ ಯಾವ್ದ ಅ ಎಲ್ಲದ್ರ ಶಾಪ್ ನಿಮ್ದ
ನಮ್ ಶಾಪ್ ರೀ ಇಲ್ಲಿ ಮಾರ್ಕೆಟ್ನಂಗ ಆದ್ರಿ
ಮಾರ್ಕೆಟ್ನಾಗ ಇದ್ರಿ ಯಾವ್ದಾದ್ರೀ ಶಾಪ್ ನಿಮ್ದ
ಅದು ಬಟ್ಟಿ ಅದೆ
ಬಟ್ಟಿದಾದ್ರೀ ಎಲ್ಲ ಸಿಗ್ತವಏನ್ರ ಅದ್ರಾಗ
ಹಾ ಎಲ್ಲಾ ಸಿಕ್ತಾವ್ರಿ ಬಟ್ಟೆ ಸಿಗ್ತಾವ ಎಲ್ಲಾ
ಅಂದ್ರೆ ಅಂದ್ರೆ ಹೆಂಗ ಹೆಂಗ ಸೀರೆ ಡ್ರೆಸ್ಗಳು
ಹ್ಮ್ ಡ್ರೆಸ್ ರೀ ಸೀರಿ
ಹಾ ಕುರ್ತಿ ಸಟ ತವೆ ಎಲ್ಲ ಸಿಗ್ತಾಏನ್ ರೀ
ಎಲ್ಲ ಸಿಕ್ತಾವ್ರ ಅಂದ್ರೆ ಲೇಡೀಸ್ ಕಿಟ್
ಹ ಲೇಡಿಸಸ್ ಬಾಯ್ಸ್ ಇಲ್ಲಾರೀ
ಹ್ಮ್ ಗರ್ಲ್ಸ್ನ ಅವ್ರಿ ಕಿಡ್ಸ್ದನ ಆದ್ರಿ
ಹಾ ರೀ
ಎಲ್ಲಾ ಇಟ್ಟ್ರೀ
ಇತೀರಿ ಏನ್ರೀ ಏನ್ ಪ್ರೈಸ್ಕ್ಕ ಪ್ರೈಸ್ ಏನ ಅದ ಅವ ರೀ ಡ್ರೆಸ್ಸಿನ
ಪ್ರೈಸ್್ರೀ ಡಿಸ್ಕೌಂಟ್ ಇಟವ್ ನೋಡ್ರಿ ಕಡಿಮಿ ರೇಟ್ನೇ ಆದ್ರಿ ಏನಂತವ್ರಿ ಕಡಿಮಿನೆ ಹ್ಮ್
ಹಾ ಹಾ ಹಾ ಅಂದ್ರೆ ಎಷ್ಟ್ ಪರ್ಸೆಂಟ್ ಆದ್ರೆ
ಹ್ಮ ಫಿಫ್ಟಿ ಪರ್ಸೆಂ ಫಿಫ್ಟಿ ಪರ್ಸೆಂಟಜ್ ಅಸ
ಒಬ್ಬ ಫಿಫ್ಟಿ ಪರ್ಸೆಂಟ್ ಅದೇನ್ರರಿ.
ಹಾನ್ ರೀ ಹಬ್ಬಸ್ ಸಲಗಿ ಇಟ್ಟೀವಿ ಡಿಸ್ಕೌಂಟ್.
ಓ ಒಬ್ಬ ಮಬ್ಬ ಕಲಿಅಂದ್ರರಿ
ಹ್ಮ
ಹಾ ಹಾ ಹಾ ಅಂದ್ರ ಇಲ್ಲಿ ಗುಲ್ಬರ್ಗ ಬಾಳ ಚೀಪ್ ಅದಲ್ರೀ ಈಗ ನಿಮ್ಮ ಯಾವ್ದನ್ ಹಬ್ಬಕ್ ಆಗ್ಲಿ ಹಾ ಅಂತವ ಎಲ್ಲ ಜಾಸ್ತಿ ಇದು ಮಾಡಿರ್ತಾರೆೀ.
ಹ್ಮ್ ಹಾ ಈವಾಗ್ ಹಬ್ಬದ್ ಟೈಮ್ನಿಗೆ ಫುಲ್ ರೆಶ್ ಇರ್ತದ್ರೀ ಶಾಪಿಂಗ್ ಮಾಡಕ್ ಬಾಳ ಮಂದಿ ಬರ ಬೇರೆ ಬೇರೆ
ಊರ್ ಕಡಲಿಂದ
ಹಾ ರೀ ನೀವ್ ಅಂತರು ಶಾಪಿಂಗ್ ಮಾಡೋದೇ ಬೇಕಾಗಿಗಲ್ರಿ ನಿಮ್ದ ಅಂಗಡಿ ಅದ
ಹೌದ್ರಿ ನಮ್ದ್ ಅಂಗಡಿಯ ನಮ್ದ್ ಏನ್ ತಗೋದಿಲ್ಲಾ ನೋಡ್ರಿ.
ಹ ನೀವ್ ಏನ್ ತೊಗೋದಿಲ್ಲ ಏನ್ರೀ ಮತ್ತ್ ನಮಗುನು ಕೊಡ್ರಿ ಅಲ್ಲ ಡ್ರೆಸ್ ನಾವನು ಬರ್ತೀವಿ.
ಬರ್ರಿ ತಗೋ ಬರ್ರಿ.
ನಮ್ಮತ್ ನೀವು ಫಿಫ್ಟಿ ಪರ್ಸೆಂಟ್ ಅಂದ್ರ ನಮ್ಗೆ ಎಷ್ಟು ಕಡಿಮಿ ಮಾಡಿ ಕೊಡ್ತತಿರಿ ನೀವು
ನಿಮ್ಗೆ ಏಟಿ ಪರ್ಸೆಂಟ್ ರೀ.
ನಮಗ್ ಏಟಿ ಪರ್ಸೆಂಟ್ ಮಾಡ್ತೀರಿ..
ಹಾನ್ರಿ ಏಟಿ ಪರ್ಸೆಂಟ್.
ಹಾ ಹಾ ಹಾ
ಒಂದ್ ತೊಂದ್ರೆ ಒಂದ್ ಫ್ರೀ ಕೊಡ್ತಿೀವ್ರಿ ನಿಮ್ಗ.
ಅವ ಒಂದ ತಗೊಂಡ್ರೆ ಒಂದ್ ಫ್ರೀ ಕೊಡ್ತರರಿ.
ಹಾನ್ರಿ
ವಾಲ್ಲ ಅಂದ್ರೆ ಮಾರ್ಕೆಟ್ ಒಳಗೆ ಬರ್ತದ್ರೀ ನಿಮ್ದು ಶಾಪ್.
ಹ್ಮ ಮಾರ್ಕೆಟ್ ಬಂ ಶಾಪ ಸ ಹೆಸರಿ ಇದರಿ
ಇದ ಅದ ಏನ್ರಿ
ಹಾ ಹಾ
ಹಾ ಹಾ ನಿಿದ್ಯಾಾ ನಿಧಾ ಶಾಪ್ ಅದೇ ಏನ್ರಿ
ಹ್ಮ್ಮ್ ಅಂದ ಇಲ್ಲಿ ಏನ್
ಏನ್ರಿ
ಗುಲ್ಬರ್ಗದಾಗ ಬಂದರಿ ವಾಲ್ದು ಭಟ್ಟರಿಗೆ ಹಾಕತೀನಿ ವಾಲ್ಮೀಕಿ ಚೌಕ್ ಲಷನ್ ಈ ಕಡೆ ಒಳಗ್ ಟಿಪ್ಪು ಸುಲ್ತಾನ್ ಚೌಕ್ ಬಲ್ಲಿ ಬರ್ಬೇಕರಿ.
ಹಾ ರೀ.
ಅಲ್ಲಿ ರೇಶ್ಮಿ ಪುಟಾಣಿ ಮಾರ್ಕೆಟಿಗೆ ಬರ್ಬೇಕ ರೀ.
ಹಾ ರೀ.
ಹಾ ಒಳಗ ಅಲ್ಲಿ ಇನ್ನೊ್ ಸ್ವಲ್ಪ ಒಳಗ್ ಬಂದ್ರೆ ನಮ್ ಅಂಗಡಿ ಬರ್ತದರಿ.
ಹಾ ನಿಧಿ ಕಲೆಕ್ಷನ್ ಅಂತ ಅದೇ ಏನ್ರಿ ನಿಧಾ ನಿಧಾ ಕಲೆಕ್ಷನ್
ಹಾನ್ರಿ
ನಿಧಾ ಕರೆಕ್ಷನ್ ಅಂತಾನ್ ಅದು
ಹಾನ್ರಿ
ಹ್ಮ್ ಅದ್ರಿಗೆಲ್ಲಾ ಆ ಎಲ್ಲ ಎಲ್ಲಾ ಎಲ್ಲ ತರದಾಗನು ಯಾವ್ ಡ್ರೆಸ್ಸನ ತಗೋ ಫಿಫ್ಟಿ ಪರ್ಸೆಂಟ್ ಆಫ್ರ
ಹಾ ರೀ ಯಾವ ಯಾವ ಡ್ರೆಸ್ ಅನ್ನು ತೋರಿ ಫಿಫ್ಟಿ ಪರ್ಸೆಂಟ್ ಆಫ್ ಕೊಡ್ತೇವಿ
ಫಿಫ್ಟಿ ಪರ್ಸೆಂಟ್ ಆಫ್ ಕೊಡ್ತಾರೇನ್ರಿ
ಹ್ಮರಿ
ಹ್ಮ್ ಹ್ಮ್ ಹ್ಮ್ ಹ್ಮ
ಚಂದ ಅದ ನೋಡ್ರಿ ಕಲರ್ ಇದು ಡಿಸೈನ್ ಡಿಸೈನ್ ಬಟ್ಟಿ ವೆರೈಟಿ ವೆರೈಟಿ ಡ್ರೆಸ್
ಹಲ್
ಹಾ ಮತ್ಂದ್ರೆ
ಆ
ನೀ ಯಾವ ಕಲರ್ ಅಂತೀರಿ ಆ ಕಲರ್ ಕಲರ್ ಅದಾವ್ರೀ ಸೀರಿ ಅದು
ಹ್ಮ ಅಂದ್ರೆ ಎಲ್ಲಾ ಕಲರ್ ಕಾಂಬಿನೇೇಶನ್ ಅದಾವೇನ್ೀ ಎಲ್ಲಾ ಕಲರ್ಸ್ ಅವೈಲಬಲ್ ಇದ್ದಂಗ ಅವರು ಹೌದೇನ್ರರಿ ಮತ್ರಿ
ಹ್ಮ ಸರಿ ಏನ್ ನೀ ಬರ್ರಿ ಒನ್ ಟೈಮ್ ಗುಲ್ಬರ್ಗ ತಿರುಗಾಡಿ ಹಂಗೆ ಶಾಪಿಂಗ್ ಮಾಡ್ಕೊಂಡ್ ಹೋಗ್ರಿ ಅಂತರಿ
ಹಾ್ ಆಯತ್ ಅಷ್ಟೇ ಮಾಡ್ರಿ ಅಷ್ಟೇ ಮಾಡ್ರಿರ್ತಿವೀ ನಾವವುನ್ ಬೇಕಂದ್ರರು ಶಾಪಿಂಗ್ಾರ್ದ ಬಾಳ ದಿನ ಐತ್ರಿ ಈಗೆಲ್ಲಾ ಈಗ ಹಬ್ಬದ ಟೈಮಿಗೆ ಹ ಹಬ್ಬದ ಹಬ್ಬದ ಟೈಮಿಗೆ ಕಡಿಮ್ ರೇಟ್ ಸಿಗ್ತಾರೆ ಜಾಸ್ತಿ ಡ್ಕೌಂಟ್ ಇಟ್ಟಿರ್ತರ
ಹಾ ಹೌದ್ರಿ ಹೌದ್ರಿ
ಹಾ ಗಾಯಿಗೆ ಬರ್ಬೇಕನ್ನದಾದ್ರೆ ನಮಗನ
ಹೌದ್ರಿ ಬರ್ರಿ ಬರ್ರಿ
ಹಾ ರೀ ಬರ್ತೀವಿ್ರೀ
ಬಂದ್ರಿ ಬರ್ರಿ ನಾವು ಫ್ರೀ ಆಗ್ತವ್ರಿ ಒಂದ್ ಟೈ್ ಒಂದ್ ದಿನ ತಿರ್ಗಾಡನ್್ರಿ ಅಲ್ಲಿ ಅಲ್ಲಿ
ಆ ಬರ್ಪೂರ ಬರ್ಪೂರಿ ಅಂದ್ರೆನ್ ನಿಮಗೆ ಒಂದೇ ಶಾಪ್ ತೋರ್ಸ್ತರ ನ್ ಬೇ ಬರೆ ತೋರ್ಸ್ತಾರೆ ನಿಮಗೆ
ನಾ ಬೇರೆ ಬೇರೆ ಶಾಪ್ ತೋರ್ಸ್ತೇನ್ ರೀ ನಿಮ್ಗ
ಹೌದ್ರಿ
ಹಾ ರೀ
ಹಾ ರೀ ಅದೇ ಅದ ಡ್ರೆಸ್ಸಿಂದ ಏ ನೋಡ್ಬೇಕಾಗಿದ್ರರಿ ಅ ರ ರೆಂಟ್ ಎಷ್ಟಟ್ ಕೊಡ್ತೀರಿ ನೀವುನು ನಾವವುನು ಒಂದ ಶಾಪ ಹೋಗಂತ ಮಾಡಿದ್ದೀರಿ
ನಾವ್ರೀ ಜಾಸ್ತಿ ಆದ್ರಿ ಇರ್ಲಿ ರೆಂಟ್
ಹೌದ್ರಿ ಎಷ್ಟ ಅದ್ರ ರ ಮಂತ್ಲಿ ಎಷ್ಟ್ ಕೊಡ್ತರಿ ರೆಂಟ್
ಮಂತ್ಲಿ ರೀ ಎರಡ್ ಲಕ್ಷ ಅಂಗ ತೋತಾರಿ
ಒಂದ್ ಲಕ್ಷ ಒಂದ್ ಲಕ್ಷ ತಗೋತಾರೆ ಏನು ವರ್ಷಕ್ಕ ತಗೋತಾರೀ
ಇಲ್ಲ ರೀ ಒಂದ್ ವರ್ಷ ಎರಡ್ ಲಕ್ಷ ತೋತಾರ
ಒಂದ್ ವರ್ಷಕ್ಕೆ ಎರಡು ಎರಡ್ ಲಕ್ಷ ತಗೋತಾರ ಏನ್ರರಿ
ಹ್ಮ್ೂ ರೀ
ಹ್ಮ್ ಅದೇ ತಿಂಗಳ ತಿಂಗ್ಳ ಅಂದ್ರೆ ಅಲ್ರಿ ನಾನು ತಿಂಗಳನ್ನಡ ಮತ್ತ ಯ ಬರ ಅದ
ಇಲ್ಲ ಇಲ್ಲ ಅದು ರೆಂಟ್ ಲೀಸ್ ಮೇಲೆ ಹಾಕೋತಾರ
ಹಾ ಲೀವ ಮ ಹಾಕೋಾರ ಅಂದ್ರ ಹಿಂಗ
ಹ್ಮ
ಹ್ಞೂ ಹ್ ಹ್ಞೂ ಅಂದ ನಿಮ್ಗೆಷ್ಟ ದಿನ ನಿಮಗೆ ಎಷ್ಟಾತಾತ್ರಿ ದಿನ
ದಿನಾರಿ ನಮಗೆ ಆಗ್ತದ್ರಿ ಚಲೋ
ಹಾ ಒಮ್ಮಿ ಆಗಲ್ಲ
ಹ್ಮ್
ಹ್ಮ್ ಹ್ಮ್ ಅಲ್ಲ ನಾನ ನಾನು ಕೇಳಿನ್ರೀ, ಜಾಸ್ತಿ ನಿಧಾ ಕಲೆಕ್ಷನ್ ನಿಧ ಕಲೆಕ್ಷನ್ ಅಂತಾರೀ
ಹಾನ್ರಿ
ಅದೇ ನಾನ್ ಜಾಸ್ತಿ ಅಂದ್ರೆ ಹೈದರಾಬಾದ್ ಕಲೆಕ್ಷನ್ ಒಂದೇ ನೋಡಿನ್ರಿಯಲ್ಲಿ ಅಂದ್ರ ಅಲ್ಲಿ ಕಾಸ್ಟ್ಲಿ ಇರಬಹುದು
ಬಾಳ ಕಾಸ್ಟ್ಲಿ ಆದ್ರಿ ಅಲ್ಲಿ
ಹ್ಮ ಬಾಳ್ ಕಾಸ್ಟ್ಲಿ ರೀ ಅಲ್ಲಿ
ಅಲ್ಲೇ ರೀ ಸ್ವಲ್ಪ ಬಾಜುನೇ ಆಗ್ತದ್ರೀ ನಧಾ ಕಲೆಕ್ಷನ್ ಅಂತ
ಭಾಗ್ಯದ ಏನು
ಹ್ಮನ್ ರರಿ
ಹೈದರಾಬಾದ್ ಕಲೆಕ್ಷನ್ ಬಿಟ್ಟು ಸ್ವಲ್ಪ ಮುಂದ್ರೆ
ಹನ್ರಿ ಎರಡ್ ಮೂರ್ ಅಂಗಡಿ ಬಿಡಾನಾ ಅದೇ ಆದ್ರಿ
ಹಾ ಇದು ಇವೆಲ್ಲಾ ಹಿಂಗ ಬಟ್ಟಿವೆಲ್ಲಾ ಜಾಸ್ತಿ ಹಿಂಗೆಲ್ಲ ಹಾಕಿರ್ತಾರ ನೋಡ್ರಿ ಅಲ್ಲಿ
ಹಾ ಹಾನ್ ರೀ
ಅದೇಏನ್ನಾನ್ ಒಂದ್ಸಲ ಹೋಗ ಬಂದೇನ ಒಂದೇ ಸಲ ಹೋಗ ಬಂದಿನ ಅಲ್ಲಿ
ಹಾ ಅಲ್ಲಿ ಬ ಚಲೋದ ನೋಡ್ರಿ ನಮ್ ಬಲಿ ಚಛಲೋ ಚಛಲೋ ಬಟ್ಟಿರಿ ಅಲ್ಲಿ
ಚಲೋ ಚಛಲೋ ಬಡ್ಡ ಹ
ಹ್ ರೀ
ಅಲ್ಲಿ ಹೋಗಬೇಕು ಅಂತ ಮಾಡಿರೋ
ಪಾಟಿ ವೇರ್ ನಾವ್ರ ಡೇಯ್ಲಿ ಯೂಸ್ ನಾವ್ರೀ
ಡೈಲಿ ಯುಸಿನ ವೆಂಟ್ರಿ
ಹ್ಮ್
ಹ್ಮ್ ಹ್ಮ್ ಅಂದ್ರ ಕಡಿಮ್ರರಿ ಅಲ್ಲ ರಿ ಹೇಳ್ತನೆಂಬಲೆ
ಹಾ ಕಡಿಮೆ
ಹ್ಮ್ ಹ್ಮ್ ಹ್ಮ್
ಅದೇ ರೀ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ರ ಹಬ್ಬಾ ಇರ್ಲಿ ಇರ್ಲಾರದ್ದ ಇರ್ಲಿ ರರಿ
ಹ್ಮ ಒಟ್ಟು ಫಿಫ್ಟಿ ಪರ್ಸೆಂಟ್
ಹೋಲ್ಸೇಲ್ ಹೋಲ್ಸೇಲ್ ಕೊಡ್ತೀವ ಅಲ್ರರಿ ಅದ್ಕಲ್ಲ ಡಿಸ್ಕೌಂಟ್ ಆದ್ರಿ
ಹ ಹ ಹೊ ಡಿಸ್ಕೌಂಟ್ ಇದ್ದೀರ ರೀ
ಹ್ಮ್ ಹೋಲ್ಸೇಲ್ ರೀ ಏನ್ ತೊಂದ್ರೆ ಆರ್ ತಗೋಬೇಕ್ರಿ ಇಲ್ಕಂದ್ರ ಹನ್ನೆರಡ್ ತಗೋಬೇಕ್ರಿ
ಹೋಗ ಹೋಗಬ ಆರುನ್ನರಡು ತಗೊಂಡ್ರ ಹೋಲ್ಸೇಲ್ ಕೊಡ್ತಾರೆ ಅಂದ್ರೀ
ಹೋಲ್ ಸೇಲ್ ಕೊಡ್ತೀವಿ
ಹ್ಮ್ ಹ್ಮ್ ಹ್ಮ್ ಅಂದ್ರೆ ಜಾಸ್ತಿ ಹಿಂಗ್ ಡ್ರೆಸ್ ಪೀಸ್ಕಳ್ ಸಿಕ್ತವೆ ಅಂದ್ರೆ ಅಲ್ಲಿಏನ್ ರೆಡಿಮೆಂಟ್ ಸಿಗ್ತಾವ
ರೆಡಿಮೇಡ್ ಸಿಕ್ತಾ ಅವರಿಗೆ ಪೀಸ್ ಸಿಕ್ತಾ ಅವ್ರೆ
ಹ್ಮ್
ಮತ್ತ ವರ್ಕ್ನ್ಯಾಗ ಎಲ್ಲಾ ಟೈಪ್ ಸಿತಾವೀ
ಎಲ್ಲಾ ಟೈಪ್ ಸಿಕ್ತು
ಹ್ಮ
ಅ ಇವು ಸೀರೆ ಹ ಇರಲ್ಲ ಏನ್ರಲ್ಲಿ
ಸೀರಿ ಸೀರೆನ ಅದಾವ್ರಿ ಅಂದ್ರೆ ಸ್ವಲ್ಪ ಕಾಸ್ಟ್ಲಿ ಅದಾವ್ರಿ ಎರಡ್ ಸಾವಿರ ಮೂರ್ ಸಾವಿರ
ಹ್ಮ್ ಹ್ಮ್ ಅವು ಸೀರೆಗಳು ಮಾತ್ರ ಕಾಸ್ಟ್ಲಿ
ಕಾಸ್ಟ್ಲಿ ರೀ
ಇವು ಡ್ರೆಸ್ ಎಲ್ಲಾ ಇದೆ ಅಏನ್ರಿ
ಹ್ಮ್ ಸ್ವಲ್ಪ ಅಷ್ಟೇ ನಮ್ಗೆ ಎಷ್ಟು ಬೇಕಷ್ಟ ಅದಾವ ನೋಡ್ರಿ ರೇಟ್
ಹ್ಮ್ ಅದೇಂದನಿ ನಾನು ಒಂದ್ಸಲ ನಮ್ ಫ್ರೆಂಡ್ ಸಂಬ್ರೀನ್ ಅಂತ ಇದ್ದಳ್ರೀ ಅತ್ತನ್ ಕೂಡ ಒಂದ ಒೆ ಸಲ ಹೋಗಿದ್ದಿದ್ದಾರೆ ನಾನು ಅಲ್ಲಿ ನಿಧಾ ಕಲೆಕ್ಷನ್ ಕಗೊಂಬಾ ಹೈದ್ರಾಬಾದ್ ಕಲೆಕ್ಷನ್ ಬೇಡ ಅಲ್ಲಿ ಬಾಳ ಕಾಸ್ಟ್ಲಿ ಕೊಡ್ತಾರಾ ಕೌಸಯವ ಇಲ್ಲಿ ನಿ ಕಲೆಕ್ಷನ್ ಆದ್ರೆ ಎರಡು ಅಂಗಡಿ ದಾಟೋಣನೇ ಆದ ಮುಂದೆೋಗ ಬಾ ಅಂತಂದ್ರು
ಹೌದರಾ
ಹ್ಮ್ ಹೌದ್ರಿ ನಾನ್ ಒಂದ್ ಸಲ ನೋಡಿ ನೋಡ್ರಿ ಅದನ್ ನಿಜ ಕಲೆಕ್ಷನ್
ನೋಡ್ರಿ ಒಂದ ಟಮ್ ತಗೊಂಡ್ ನೋಡ್ರಿ ಬಟ್ಟೆ ಅಲ್ಲಿ
ಹ್ಮ್ ಅದೇ ತಗೋಬೇಕಕ್ರೀ ಒಂದ್ಸಲ ತಗೋಗಬೇಕಕ್ರಿ ಅಲ್ಲಿ
ನಮ ಬರ್ರಿ ನಮ್ ಅಂಗಡಿ ಬರ್ರಿ ಬಂದ್ಗಳೇ ನಿಮ ಕೊಡ್ ತೋರ್ಸ್ತವ ನಿಮ್ಗೆ ಎಂತ ಬೇಕಂತ ತೋರ್ಸ್ತವ್ರಿ ಕಲರ್ ಡಿಸೈನ್
ಹ್ಞ
ಪಾರ್ಟಿ ವೇರ್ ಅದು ಎಲ್ಲಾ ಹುಡುಕಿ ಇಡ್ತೀವ್ರಿ ನೀವ್ ಬರ್ರಿ
ಹಾ ಆಯ್ತ್ರಿ ಬರ್ತೀವ್ರೀ ಆಟ ಎಲ್ಲಾಕ್ರೀ ಯಾಕಂದ್ರೆ ನಮ್ಮ್ನ್ ಬಾಳ ದಿನ ಆಯ್ತ್ ಶಾಪಿಂಗ್ ಅದು ಮಾಡ್ಲಾರ್ದ ಏನಿಲ್ಲ ಸ್ವಲ್ಪ ನಾವುೂನು ಹ ಈಗ ಮ್ಯಾರೇಜ್ ಅದವ್ರೆ ಅಣ್ಣಾರರು ಅದವರು ಅವ ಒಂದ್ಸಲ ಎಲ್ಲರಿಗ್ ಕರ್ಕೊಂಡು ಶಾಪಿಂಗ್ ಬರ್ತೀನ್್ರಿ ಅಲ್ಲಿಗೆ ನಮ್ ತ ನಮ್ಮ್ ತಂಗಿ ನಮ್ಮ್ ಅಕ್ಕ ನಮ್ಮಮ್ಮಿ ನಮ್ಮ ಮಾಮಿ ಅವ್ರ ಎಲ್ಲಾರ ಅಾರನ
ಹಾ ಹಾ
ನಮ್ಮ ಮಾಮಿ ಮಕ್ಕಳು ಎಲ್ಲಾರೂ ಅದಾರನ ಅವಿಗೆಲ್ಲಾ ಇನ್ನ ಡ್ರೆಸ್ ತ ಎಲ್ಲ ಸೂ ತಗೋಬೇಕಲ್ರರಿ
ಹೌದೌದ್ರಿ ಬಂದಾರಿ ಕೊಸ್ತರೇನ್ರಿ
ಹ್ಮ್ ರೀ ಬ್ರಿಗೆ ಬಂದು ಎಲ್ಲರಿ ನಾವು ಅವ್ರ ಎಲ್ಲಾರೂ ತಗೋಕ್ಂತ ಮಾಡೀವ್ರಿ ಅದಕ್ಕೆ ಈಗ ಎಲ್ಲಿ ಡಿಸ್ಕೌಂಟ್ ಇರಲ್ಲ ಏನ ಇರಲ್ಲ ಅಂತ ಅದಕ ನೋಡ ಒಂದ್ಸಲ ನಿಮ್ಗ್ ಫೋನ್ ಕೇಳಿದ್ರ ಆಯ್ತ ಅಂತ ಹೇಳಿ ಅದ್ಕ ಫೋನ್ ಮಾಡಿದ್ದೇನೆ ನಾನ್ ನಿಮ್ಗ
ಸಿಕ್ಕ ಬನ್್ರಿ ಬನ್ರಿ ನಮ್ಂಗ ಫಿಫ್ಟಿ ಪರ್ಸೆಂಟ್ ಇಲ್ರಿ ಏಟಿ ಪರ್ಸೆಂಟ್ ಡ್ಕೌಂಟ್ ಕೊಡ್ತತಿ ನಿಮ್ಗೆ
ಒಬ್ಬಬ್ಬ ನಮಗಂದ್ರೆ ಏಟಿ ಪರ್ಸೆಟ್ಡ್ಾರೆ ಹೆಂಗ
ಹ್ಮ ಹಂಗೆ ನೀವು ಜಾಸ್ತಿ ತಗೊಂಡ್ರೆ ನಿಮ್ಗೆ ಎರಡು ಮೂರ್ ಡ್ರೆಸ್ ಕೊಡ್ತೀವ್ರಿ ಹಂಗೆ
ಫ್ರೀ ಕೊಡ್ತಿರಿ ಏನ್ರೀ.
ಹಾ ಫ್ರೀ ಕೊಡ್ತೇವರಿ.
ಒಬ್ಬಬ ಆಯ್ತ್ರಿ ಸಾಕ ಅದ್ಕ್ಕೆ ಬರ್ತೀರಿ ಆಯತ್ರಿ ನಾವು ಜಾಸ್ತಿ ತಗೋತ ರೆ ಒಂದ್ ಎರಡು ಮೂರ್ ಫ್ರೀ ಕೊಡ್ರಿ ನಮ್ಮ್ ಅದ ಹಾಂೀ ಸರಿ ತೊಗೋ್ರಿ ನಾನ್ ಕರ್ಕೊಂಡ್ ಬರ್ತೇನಿ ತೊಗೋ್ರಿ ಎಲ್ಲಾರ್ೀ
ಹಾ ಹಾ ಆಯ್ತ್ರಿ
ಎಲ್ಲ ಇದು ಎಲ್ಲ ಟೈಮ್ ಓಪನ್ ಆತದಲ್ಲರಿ ನಿಮ್ ಶಾಪ್
ಹಾ ಹ ಹಾನ್ೀ ಸಂಡೇ ಅಷ್ಟೇ ಬಂದ್ ಇರ್ತದ್ರೀ
ಹಾ ಸಂಡೆ ಅಷ್ಟು ಕ್ಲೋಸ್ ಆರ್ತದೆದಏನ್ರಿ
ಹ್ಮ
ಹಾ ಸರಿ ಆಯ್ತ್ರಿ ಕರ್ಕೊಂಡ್ ಬರ್ತೇನ ತಗೋರಿ.
ಹಾ
ಹೇಳ್ರರಿ.
ಹಾ